ಹಲೋ... ಆರಾಮ್ ನೋಡಪ್ಪಾ ನೀ ಆರಾಮ
ಹ್ಮ್ ಆರಾಮ್ ನೋಡಪ ಎಲ್ಲ ಇದ್ಯಾ
ಹಾಸ್ಟೆಲ್.....
ಹೌದಾ....
ಹ್ಮ್ ನೀ ಎಲ್ಲಿದೆ...
ನಾವು ಇಲ್ಲಿ ಹೊರಗಡೆ ಇದ್ವಪ್ಪ ಆಯ್ತು ನಿಂದು...
ಎಲ್ಲಾ ನೂರಾ ರೂಪಾಯ ನಾ
ಹ ಹೌದ ಯಾಕ ಲೇಟ್ ಆಯ್ತಲ್ಲ ಮಾಡಿಲ್ಲ
ಇಗೋಗಿದೆ ಹಸ್ಪಿಟಲ್ ಹಾಗಾಗಿ ಊಟ ಮಾಡಿ ಲ್ಲ ಹಾ ಡ್ಯೂಟಿ ಮಾಡತನಿ
ಹ್ಮ್ ಹ್ಮ್ ಎಷ್ಟ ಕೊಡ್ತಾರ.....
ಅದನೈದ ಸಾವರೂಪೈ ಬರುತ್ತ ನಾ
ಬಾ ಜರ ಬುಡ ಕೊ
ಕೊಡ್ತಾರ ಮಾಲಕರಿಗೆ ಕೊಡ್ತಾರ ಹ ಹ್ಮ್ ಎಲ್ಲಾ ಬಾಳದು ರಿಸ್ಕ್ ಆದಿಲ್ಲ ಹಾಸ್ಪಿಟಲ್ದಾಗ ಮಾಡ್ಬೇಕು ಪೇಶಂಟ್ ನೋಡ್ಬೇಕ ಚೆನ್ನಾಗಿ ಕೇರ್ ಮಾಡ್ಬೇಕು ಅದ್ರಾಗ ಬೇರೆ ಪ್ರೈವೇಟ್ ಹಾಸ್ಪಿಟಲ್ ಅದ..... ಗೌರ್ಮೆಂಟ್ ಹಾಸ್ಪಿಟಲ್ ಅದ್ರ ಹೆಂಗಾರ ನೆಡತೈತ್ ಅಲ್ಲಿ ಕೆನಲ್ ಹಾಕ್ಬೇಕಂದ್ರೆ ನೋಡಿ ಹಾಕ್ಬೇಕು ಹೊರಗೆ
ಹ್ಮ್ ಬಾಳ ಮತ್ತ ಎಲ್ಲ ಕೇರ್ಫುಲ್ ಆಗಿರ್ಬೇಕ
ಹೌದ ಇದೆಲ್ಲ ಗೌರ್ಮೆಂಟದಗ ನಡತ್ ನೋಡ ಅದು ಏನಾರ ಅ ಸ್ವಲ್......
ಗೌರ್ಮೆಂಟ್ದಾಗ ಒಂದ್ ಹೋದ್ರ ಒಂದ್ ಹೋದ್ರ ಇನ್ನೊಂದ ಇರುತ್ತ ಅದ ಸಲಯಾಗಿಗ ಅರ್ಲಿ ಅಂದ್ರೆ ಎಲ್ಲ ಅಮೌಂಟ್ ಕೊಟ್ಟು ತಗೊಂಡಿರ್ತಾರ ಇಲ್ಲ ಅಂದ್ರ ಅಮೌಂಟ್ ಕೊಟ್ಟಿರ್ಲ ಏನಿರಲ ಅದಕ್ಕ
ಮತ್ತ ಸ್ವೆಲ್ಲಿಂಗ್ ನ ಆಗ್ಬಾಡ್ದ ಅಲ್ಲಿ ಕೆನಲ್ ಹಾಕಿದ್ಮ್ಯಲೆ
ಹ್ಮ್...
ಬಾಳ ರಿಸ್ಕ್ ಅಲಿ ಪ್ರೈವೇಟ್ ಹಾಸ್ಪಿಟಲ್ ಅಂದ್ರ ಮತ್ತತ್ ನೀ ಏನ್ ಮಾಡ್ತಾ ಇದಿ ಇವಾಗ ನೀ ವರ್ಕ್ ಏನ್ ಮಾಡ್ತಾ ಇದ ಾ ಏನ್ ಬಿಸ್ನೆಸ್ ಮಾಡ ಗೊತ್ತಲ್ ಯಾದ ಬಿಜನೆಸ ಹಾರ ಹೇಳಾರ ಹೇಳ ನಮ್ಗಸ್ಕರ್ ನಮಗ ಸ್ವಲ್ಪಬ್ಬ ಒಬ್ಬ ಏನ ಎಷ್ಟು ರಿಚ್ ಆಗಿದೆಲ್ಲ ಅಂತ ನಾನು ಪೆಟ್ರೋಲ್ ಪಂಪ್ ಹಾಕಿದೆ ಈ ಖರ್ಚೆ ಹೆಂಗ್ ಬರ್ತದ ಅದ್ರ ಬಗ್ಗೆ ಜರ ಹೇಳ ನೋಡಮ್ ಮತ್ತ ಅಸ್ಟ ರೋಕ್ಕ ಎಲ್ಲಿಂದತಂದಿ ಎಲ್ಲಿಂದ ಎಲ್ಲ ಹಂಗ ಮಾಡಿದಿ ಹಂಗೆಲ್ಲ ಇದ್ರ ಬಗ್ಗೆ ಯಾರ ಇಿಡ ಹೇಳಿದ್ರೆ ಸ್ವಲ್ಪ ಹೇಳಿ ನೋಡ ನಮ್ಗ ನೋಡಮ ಟ್ರೈ ಮಾಡೋ ಮತ ಇ ಏನ ನಮ್ ಕಾಯ ಇತ್ತಂದ್ರೆ ಕೆಲ್ಸದಾಗ ಋಣದಾಗ ಇತ್ತಂದ್ರೆ ಮಾಡಮ್ಮ ಅಲ್ಲಿಲ್ಲಂದ ಬಿಡವ ಅದ್ರಾಗ
ಇಲ್ಲ ಇಲ್ಲ ನಮ ದೋಸರ ಬಲಿ ಒಂದ ಇಪ್ಪತ್ತು ಲಕ್ಷ ಕೊಂಡಿದೆ ಒಂದ್ ಹತ ಲಕ್ಷ ಲೋನ್ ತಗೊಂಡಿದೆ ಹ್ಮ್ ಅದೆಲ್ಲಿ ತಗೊಂಡಿದೆ
ಇಪ್ಪತ್ತು ಲಕ್ಷ ಏ ಬಡ್ಡಿ ಬಡ್ಡಿ ಹೇಗಿರ್ತದೆ ಇಪ್ಪತ್ತು ಲಕ್ಷ ಅಂದ್ರೆ
ಬಡ್ಡಿ ಒಂದ್ ಒಂದ್ ರೂಪಾಯದ ಬಡ್ಡಿ ತಗೊಂಡೀಿ
ಆ ನಿನ್ಗೆ
ಇಲ್ಲ ಇಲ್ಲ ದೋಸ್ತರು ಲೆಕ್ಕದಾಗೆ ಬಡ್ಡಿನೂ ಕಮ್ಮಿ ಕೊಟ್ಟ ಒಂದು ರೂಪಾಯಿದು
ಚಲೋ ಬಿೂಡ ನನ್ ಒಂದ್ ಇಪ್ಪತ್ ಲಕ್ಷ ಬೇಕೈ ನೋಡ್ ಕೊಡ್ತಿದ್ನ್ ನೋಡ್
ಇವಾಗಿಲ್ಲ ಮತ್ತು ನಾನೇ ಅವ್ನಿಗೆ ಕೊಟ್ಟಾಗ ಅವನು ಸಿಗತದ
ಹೌದಾ
ಹ್ಮ್
ಸ ನಾವ ಒಂದ ಬಿಸ್ನೆಸ್ ಮಾಡ್ಬೇಕ ಅಂತ ಮಾಡಿದೆ ಬಿರಿಯಾನಿ ಅಂಗಡಿ ಹಾಕ್ಬೇಕಂತ ಮಾಡಿದೆ ಹ ಚಲೋ ನಡತೇನೆಂದ
ಏ ನಡಿತುಡ್ ಅದಕ್ಕೆೇ ನಾ ಬ ಬಿರಿಯಾನಿಂಗಡಿ ಮತ್ತ
ಇಲ್ಲೋ ನಿನ್ಷ್ಟು ಈ ಸೌಕರ್ನೆಲ್ಲ ಅದಕ್ಕೆ ಕೇಳಬ ಮಾತಾಡ್ಬೇಕಂದ್ರೆ ನೀನ್ ಬಳೀ ಟೈಮ್ ಬ ಇವಾಗ ಅಂತ ಬರೀ ದೊಡ್ಡವಾಗಿದೆ ಇವಾಗ ಎಲ್ಲ ಗಳಸ ಗೊತ್ತಗೆಲ್ಲ ಬರೇ ಹಾ
ಇಲ್ಲ ಮತ್ತೆ ಇವಾಗೆಲ್ಲ ಗಳಿಸ್ಬೇಕಲ್ಲ ಸುಮ ಕುಂದ್ರ ಬರ್ವಾಗ
ಯಾಕೆ ಸ ಬಲ ಬಲ ಕಲೆ ಮಾಡಿದೆಪ್ಪ ನಮ್ಮಥರ್ರಿಗೆ ಕಾಲ್ ಸಾರ ಹೇಳಿದ್ರಏನ್ ಕಾಲ್ ಮಾಡ್ಬೇಕಂತ ಅದ್ರಾಗ ಬರ ನಮ್ ನಂಬರ್ ಇಟ್ ಇಕಂದು ಹೇಗೆ ಇಟ್ಕೊಂಡ ಹೇಗಿಲ್ಲ ಅಂತ ಅದೇ ಕೇಳಳ್ಬೇಕು ನಾನು
ಎಲ್ಲ ಸುಮ್ ಕುೂಂತಿದೆ ಮತ್ತ ಏನ್ ಮಾಡ್ತೆ ನೋಡಮ್ಮ ಏನ್ ಮಾಡಕತ್ತ ನಂಗಂತ
ಅೌದು ನಮ್ಮಂತ ್ರ ಏನಾರ ಒ ಇರ್ ಕೆಲಸ ಸುಮ್ ಸುಮ್ನೆ ನನ್ಸಲ್ ನೀವೆಲ್ಲ
ಹಲ್ಲ ಆ ಕಡೆ ಯಾರ ಹುಡುಗರು ಇದ್ದಾರನ ಅಂತ ಕೆಲ್ಸ ಮಾಡಕ ಪೆಟ್ರೋಲ್ ಬಂಗದಾಗ ಒಂದ ಯಿಬ್ರು ಹುಡುಗರು ಬೇಕಿತ್ತು ಹ್ಮ್ ಅದಕ್ಕೆ ಜಾಸ್ತಿ ಸಿಗ್ತಾರಲ್ಲ ಕೆಲ್ಸ ಮಾಡೋ್ರ ನಿಮ್ ಕಡೆ ಅದಕ್ಕೆ
ಹ ನಮ್ಮ ಕಡೆ ಇತೆ ಪೆಟ್ರೋಲ್ ಪಂಪ್ಂತ ಎಷ್ಟ ಕೊಡತೆ ತಿಂಗಳಿಗೆ
ನ ತಿಂಗಳಕೇನಾ ಹತ್ತು ಸಾವಿರ ಕೊಡ್ತು ನೋಡು
ಒಂದ್ದ್ೈದು ಸಾವಿರ ರೂಪಿ ಕೊಡಪ್ಪಾ ನಾನೇ ಬಂದ್ಬಿಡ್ತೆ ಮತ್ತ್ತ ಏನ್ ಮಾಡ್ತಿ ಇಾ ಸುಮ್ಮನೆ ಬಿರಿಯಾನಿಂಗಡಿ ಓಪನ್ ಮಾಡಿಾ ರಿಸ್ಕ್ತದೆ ಎಲ್ಲ ಕೆಲಸ ಒ ಹದಿನದುಾವರ ರೂಪಾಯಿ ಕೊಬಿು ನಾನೇ ಬಂದಬಿಡ್ತನಿ
ಅಂಗಂದ್ಯಾ ಎಲ್ಲ ಕ ಎಲ್ಲಾ ನೀನೇ ನೋಡ್ಕೊಂಡು ಎಲ್ಲಾ ನೀನ ನೋಡ್ಕೊಂಡು ಹೋಗಬೇಕದೆ ಎಷ್ಟ ಹೋಗ
ಮ್ಯೇಜರ್ ಮತ್ತೆ ಮ್ಯೇಜರ್ ಹೇಳೋ ಗೊತ್ತ
ನಾನೇ ಮ್ಯಾನೇಜರ್ ನಾನೇ ಓನರ್ ಎಲ್ಲ ನಾನೇ ಇದ್ದೀನಿ
ಆಯ್ತು ಹಂಗ್ರ ದೋಸ್ತಕ್ ಇಬ್ಬರು ಪಾರ್ಟನರ್ಶಿಪ್ ಆಗಿಬಿಡಮ್ಮೇನ್ ಅದರಾಗೆ
ಎಲ್ಲ ಎಲ್ಲ ಮುಗದೋಗ್ ಬಿಡು ಇದ್ರಾಗ ಏ ಪಾರ್ನರ್ಶಿಪ್ ಅನ್ನಕ ಏನಿಲ್ಲ
ಇಲ್ಲ ಚಲೋಗಿ ನಡ ನಡೆದ್ ಬಿಸ್ನೆಸ್ ನಿಂದ ಭ ಚಲೋ ನಡ ನಂದ ಭ ಚಲೋ ನಡತ ಇಬ್ರು ಅಧಾರ್ಧ ಅಂದ್ರ ಮತ್ತೆ ಮುಂದ ಬಾರಿ ಲೈಫಲ್ಲಿ ಇದ್ರ ಏನಾದ ಲಾಸ್ ಆದ್ರೆ ಇಬ್ಬ್ರರಿಗೆ ಲಾಸ್ ಆಗ್ತದ ಒಬ್ಬ ನೀಂಗಂತ ಆಲ್ಲ
ಇಲ್ಲ ಇವಾಗ ನಾನು ಬೇರೆ ಕಡೆ ಅಮೌಂಟ್ ತಗ್ದನಲ್ಲ ಅವೆಲ್ಲ ಪಾಲತಿ ರಸ್ಪ್ಪ ಕಂದರೆ ಪಾರ್ಟನರ್ಶಿಪ್ ದಾಗ ಬಾಳ ಇದಾಗತ್ತ ಅದ ಸಲ ಇವಾಗ ಯಾರ ಪಾರ್ಟ್ನರ್ಶಿಪ್ ಮಾಡ್ಕೊಂಡಿ ನಾನು ಹಾ
ನ ಇದೇ ನ ಸ್ವಲ್ಪ ಅರ್ಧ ರೊಕ್ಕ ಕೊತೀನಿ ನಾನನ್ ಬಳಿ ಎಷ್ಟೊನೆ ಮೂವತ್ ಲಕ್ಷ ಹೋಗಿವವ ಅಂದಾಜು ಹ ಹಾ ಅದೇ ನಾನು ಭ ಕೊಡ್ತೇನೆ ಅರ್ದ ನಡತೇ ಇಬ್ಬರಿ ಭ
ನೋ ತ ಇನ್ನೊಂದ ಯಾವ್ದ್ ಬಿಸ್ನೆಸ್ ತಗ ಇಲ್ಲಾಂದ್ರೆ ಮಾ ನಾ ಯಾವ್ದ ಬೇರದ್ ಮಾಡಿದ್ ಅಂದ್ರೆ ಮತ್ತೆ ಇಲ್ಲ ನಿನಗೆ ನಿನು
ಹೇಳು ನಾನು ಒಂದ ಸುಮ್ನೆ ಖಾಲಿಕ್ಕೆ ಖಾಲಿ ಭ ಕುಂತೀ ನಾನು ಅ ಅೆ ನೀ ಹೇಳ್ತಾ ಇದ್ದೀನಿ ನೀನು ಅದಕೋಸ್ಕರ ಅದರ ಹೇಳ್ತಾ ಇದ್ದೀನಿ ನೀನು
ಹದ್ನೀ ಸರ ಕೊತ್ ಬಂದ ನೀನ ಮಾನೇಜ್ಮೆಂ ಎಲ್ಲ ಮಾಡಕೊಂಡು ಆರಾಮ್ ಬಳ ಸಾಯಂಕಾಲಿ ಪಾರ್ಟ್ನರ್ಶಿಪ್ ಏನ್ ಬೇಡ ಇವಾಗೆಲ್ಲ ಮಾಡ್ಸಿನ ಎಲ್ಲಾ ಇದ ಅದ ಬಿಡು
ಪಾರ್ಟನರ್ಶಿಪ್ ಆಗ ಚಲೋ ಅಂತ ತಿಳ್ಕಪ್ಪಾ ನಮ್ಮ ಸ್ವಲ್ಪ ದುಡ್ಯಕ ನಮ್ದ ಇದ ಬರ್ತ ಮತ್ತುಂಬೆ ಬರ್ತ
ಏನೊಂದು ಬೇರೆದ ಬೇರೆ ಯಾವ್ದ ಬಿರಿಯಾನಿಗಳ ಇಲ್ಲ ಅದನ್ನ ಹಾಕಸಿ ಬರೋ ಅಲ್ಲಿ ಹಸ ಅದನ್ ಮಾಡ ಇ ಬೇರೆ ಯಾವ್ದ್ ಬಿಸ್ನೆಸ್ ಮಾಡಣ ಎಲ್ಲ ಅಷ್ಟರ್
ನಿೆ ಹೇಳ ಬರ್ತ ಕೈಯ್ಯನ್ ಹೇಳ
ನೋ ಇವಾಗಲ್ಲ ಯದಕಂದ್ರೆ ಇವಾಗ ಸ್ವಂತ ನಾನೇ ಮಾಡ್ಕೊಂಡ್ಬಿಟ್ಟನಲ್ಲಾ ಅದ ಸಲಯಗೆ ಇವಾಗಲ್ಲ ಕೊಡಬೇಕು ಯಾರದ ರೊಕ ಕೊಟ್ಟಿನಿ ಇದಾವ ಸುಮ್ಮ್ನೆಲ್ಲ ಇದಾಗತ್ತ ಅಂತೇಳಿ
ಹ್ಮ ಅವ್ರ್ ಬಿೂಡ ನಿಂದೆ ಹೇಳೋದ್ ಕರೆಕ್ಟ್ ಆದ ಇಬ್ಬರು ಜರ
ಮಾನಮ ಮೇಣಮ ಇದು ಒಂತಲ್ಲ ಇನ್ನ ಪಿಕ್ಕಿ ಇಏ ಚಿಕ್ಕಿ ಇದದಾವ ಇಏ ಬೇಕಾದಷ್ಟು ಬಿಸ್ನೆಸ್ ಇದಾವ ಯಾವ್ದ ಬೇಕಂದ್ ಮಾಡವ ಅಂತ ಆತ
ನೀ ಯಾವು ಮಾಡ್ತಾರ ಮತ್ತೆಗಲ್ಲ
ಮಾಡ ಮಾಡ ಮಂಗೇನ ಇಲ್ಲ ಎಲ್ಲ ಇವಾಗ ಅದಕ್ಕೊ ಇ ಒಂದೇ ಅಂತ ಇಲ್ಲ ನಾಗದಾವ ಬಿರಯಾನಿ ಅಂಗಡಿ ತೆಗತಿಂತ ತಳ್ಕೊಂತ ಅದಾನ ಡಂತಾವ ಅದಕ್ಕೇಏನದ ಏ ನಮ್ಮ್ಊ ಬೇಡೋ ಅಂಗಡಿ ಇಲ ನೋಡು ಅಲ್ಲಿ ಆಗ್ಬೇಕು
ಹಾಕ್ಲ ಎ ಇಲ್ಲಿ ಹಾಕ್ಲಿ ಜರರ್ ಪ್ಲೇಸರ್ ಹೇತೇನೆ ಅಂದ ಯಾವ್ದಾರ
ಆ ಆಡ್ಬಿಡಲ್ಲಿ ಪ್ಲೇಸ್ ಹ್ಮ್ ಪ್ಲೇಸ್ ಆಗ್ತಗ ಅಲ್ಲಿ
ಪಬ್ಲಿಕ್ ಪಲೇಸ್ ಆಗ್ಬೇಕಕ್ ನೋಡಿ ಸುನೆ ಎಲ್ಲಾರರಾಕ್ಕಿ ಮತ್ತ ಸು್ನೆ ಲಾಸ್ ಆಗ್ಬೇಡ ನಾವೆಲ್ಲ - ಅದ್ರ ಬೇರ ಲಾಸ್ ದಾಗ ಇನ್ನ ಬರೀ ವರ್ಷ ಚಂದ್ರರು ಅಂದ್ರ ಏನ್ ಕೆಲ್ಸ ಇಲ್ಲ ಏನಿಲ್ಲ ಅಲ್ಲಿ ಸೈಟ್ನು ಚಾಲೂ ಆಗಿಲ್ಲ ಅದಕಿಂತ ಹೋಗಕನ ಆಗಲ್ದು ಸುಮ್ಮ್ ಎಲೆಕ್ಷನ್ಂದ್ರ ಬಂತ ಮಾಡಿ ನಾ ಹೇಗಿರದ ಹೇಗ್ ಮಾಡೋಣ
ಎಲೆಕ್ಷನ್ ಅಂದ್ರೆ ಬಾಳ ಖರ್ಚು ಹೋಗ್ತವೆ ಇದಕಂತ ಡಬಲ್ ಬಂತಂದ್ರೆ ಚಲೋ
ಅಲ್ಲ ಒಂದು ಬಂದ್ರೆ ಚಲೋಯತೆ ಬರ್ರ ಅಂದ್ರೆ ಏನು ಮಾಡ್ತವೆ
ಏ ಮಾಡ್ತಿ ಮತ್ತತ್ ನಾ ಪ್ರಯತ್ನ ಮಾಡ್ದ ಅದ ಮಾಡ್ಬೇಕು ಯಾರನ್ನ ಬ ಅದ್ರ ಬರ್ತದಂತೆ ಭರವಸೆ ಮೇಲೆ ನಿಂತಾರ ಬರ್ತಾರ ಬಿಡ್ತಾರ ಅದ್ರ ಇ ಅದೆಲ್ಲಾ ನಮ್ಮ ಇದಕ್ ಹಚ್ಕೊಬೇಕಲ್ಲ ಓದ್ತಿರ್ತ ಅಂದ ಏನ ಆಾಗದೆ ಆಗಲ್ಲ ಅಕಸ್ಮಾತ್ ಅದೇನ ಅದಕ್ಕೆತಂದಾದ್ರರು ಮತ್ತ ಲೈಫ್ ಹೆಂಗಗೆ ಮುಂದೆ
ಆತ್ ನೋಡೋಂತ ನೀ ಹೆಂಗೆ ಬಂತ ಹೆಂ ಬಿರಿಯಾನಿ ಅಂದ್ರೆ ಬಿರಿಯಾನಿ ಯಾಕಮ್ಮ ಎಲೆಕ್ಷನ್ ನಿಂದ್ರ ಅಂದ್ರೆ ಎಲೆಕ್ಷನ್ ನಿರಮ್ಮ ಏನಂತಿದೆಂಗ ನೋಡ ಮತ್ತೆ ನೀನ್ನೇ ಹೂವು ಅಂದ ಮೇಲೆ ನಾವು ಯಕ
ನಾನ್ ನೋಡಪ್ಪಾ ನಿನ್ ಕೂಡ ಪಾರ್ಟನರ್ಶಿಪ್ ಕಲ್ತೀನ ಅಂದ್ರೆ ಬಾಳ ಚೆನ್ನಾಗಿರ್ತ ನಂದ ಲೈಫ್ ಅನ್ಸ ಅಕಸ್ಮಾತ್ ನೀ ಬೇಡ ಬೇಡ ಅಂದ್ರೆ ಮತ್ತತ್ ನೀವ ಒಬ್ಬರೇ ಮಾಡ್ಕೊತ್ತೆ ಪನ್ಗೊತ್ತೆ ಅಂದ್ರರು ಮಾಡ್ಕೊ ಅದರ ಏನೆಲ್ಲ ಸುಮ್ಮನೆ ಆಂತ ಬರಸ್ಕ ನ ಮನಸನ ಖುಷಿ ಇರಬೇಕು ಎಲ್ಲಪ್ಪ ಇಬ್ಬರ್ ದೋಸೆ ಲೆಕ್ಕದಗೀವಿ ನಡ್ತೇ ನಾವ ಚೆನ್ನಾಗಿ ಮಾಡ್ತೇ ಅಂತ ಇರ್ಬೇಕಪ್ಪ ನೀನ್ ಪಲ್ನ ಗೊತ್ತ ಈಗೆಲ್ಲ ಬಾಳ ಬಿಸ್ನೆಸ್ ರಿಚ್ ರಿಚ್ ಮ್ಯಾನ್ ಆಗ್ತೆ ಅಂತ ಈಗ ಎಲ್ಲಿಂದ ಕೇಳತಲ್ಲ ನಮ್ಮಂದ್ರೆ ಮತ್ದೇ ನೋಡಪ್ಪಾ ಹೇಗ್ ಮಾಡ್ತ ನೋಡು ಈ ಎಲ್ಲಾ ಪೆಟ್ರೋಲ್ ಪಂಪ್ನ ಹಾಕಿ ಕುಂತು ಎಲ್ಲ ಕುಂತು ಎಲ್ಲ ಬಾಳ ಒಳ್ಳೇದಾಲಪ ಅಲ ಅಲ್ಲಿ ಏನಾರು ಒಂದ್ ಮಾಡ್ರಿ ಚಲೋದನಾಗಿ ಬೆಳಿರಿ
ಆಯ ರೆಚು ಮೇನ ಅಂತ ಏನಿಲ್ಲ ಇವಾಗೆಲ್ಲ ಪ್ಲಾಟ್ ಗೀಟೆಲ್ಲ ನಮ್ಮೆ ಆಗ ಆ ಜಾಗ ಎಲ್ಲ ನನ್ ಮೇಲೆ ಆಗಿಬಿಟ್ಟತ್ ಇವಾಗ ಅಮೌಂಟ್ ವಿಮೌಂಟ್ ಎಲ್ಲ ಇದದೆ ಆಗಿಬಿಟ್ಟು ಇ ಅದು ಸಲಯಾಗಿ ಇವಾಗ ಅದಕ್ಕೆ ಯಾರ ಕೈ ನಮ್ಮ ಮಾಮನವರು ಬರ್ತ ಅಂತ ಹೇಳ ಕುೂಂತಿದ್ರು ನಮ್ಮ ಮಾಮನ ಮಗ ಆತಗೆ ಕರ್ಕೊಂಡಿಲ್ಲ ಲ್ಲ ಅಮೌಂಟ್ ಎೇಸ್ಕೊಂಡು ಬಟ್ ಅವ್ನು ಅವನಿಗೆ ಕರ್ಕೊಂಡಿಲ್ಲ ಅದು ಸಲಯಾಗಿ ಏ ಬೇಕ ಬೇರೆ ಯಾವ್ದನ್ ಇದಾವ ಎಲ್ಲಾ ಅ ಬೇರೆದ ಬಿಸ್ನೆಸ್ ಜಗ್ಗೆ ಇದಾವ ಬೇಕ ಯಾವ್ದನ್ ಬೇಕಾದ್ರೆ
ನೋಡಮ ನೋಡಮ್ ನಾನನ್ ಒಂದ ಯಾವ್ದಾದ್ ಬಿಸ್ನೆಸ್ ಮಾಡತನಪ್ಪಾ ನೀನ್ ಬೇಡ ಮತ್ತೇನ ಒಂದು ಬಿರಿಯಾನಿ ಅಂಗಡಿ ಹಾಬಡ ಮತ್
ಹ ಬಿರಿಯಾನಿ ಅಂಗಡಿ ಹಾಕತ್ ಚೊಲೋ ನಮ್ಊರ್ ಸೈಡ್ ಅಂದ್ರೆ ಯಾವ್ ಇಲ್ಲಾನ ಇಲ್ಲ ಅಲ್ಲೆಲ್ಲ ನಂದೇ ಜಾಗ ಅದಾವ ಬೇಕಿದ್ರೆ
ನಿಮ್ದೇ ಆದ ಜಾಗ ನೀಪಬ್ಲಿಕ್ ಪ್ಲೇಸ್ ಆದಿಲ್ಲ ನಿಮ್ ಜಾಗ ಎಲ್ಲ
ಬ್ ಪಬ್ಲಿಕ್ ಹ್ಮ್ ಅ ಅಲ್ಲಿ ಎರಡು ಮೂರು ಬಿಲ್ಡಿಂಗ್ ಕಟ್ಟ್ಯಾರ ಅಲ್ಲೇ ಇದು ಮಾಡಕತ್ತಾರ ಅವ್ರು ಹ್ಮ ಚಿಕನ್ ಅಂಗಡ ಚಿಕನ್ ಅಂಗಡ ಚಿಕನ್ ಅಂಗಡಿ ಹಾಕ್ಯಾರ ಮತ್ತೆ ಒಂದು
ಹ
ಯಾವ ಇದರ್ದ ಹಾಕ್ಯಾರ ಪಂಚರ್ ಗ್ಯಾರೇಜ್ ಮಾಡ ಭ ಅ ಚಲ್ಲರ್ ಹ ಹ ಎಲ್ಲ ಇದನ ನಮ್ ಆಯದಾನ ಇ ಒಬ್ಬದ್ ನಮ್ ದೋಸ್ತ ಎ ಪಬ್ಜಿ ಆಡಾಕದ್ಬಿಟ್ಟ
ಹೌದಾ ಪಬ್ಜಿ ಬಾಳ್ ಆಡ್ತಾರಪ್ಪಾ ನಿಮ್ ಸೈಡ್ ಹೌದ
ಹ್ಮ್ ಅವ್ರು ಆಡಕ ಅ ನಮಗ್ ಹುಚ್ಚು ಮಾಡಿ ಬಿಡ್ತ ಅವ್ ಏನೇನ ಅನ್ಕೊಂಡ ಕುರ್ತಾರ ಹೊಡಿ ಹೊಡಿ ಅದು ಇದು ಮಾಡ ಇದು ಮಾಡ ಅಂತ ಹೇಳ
ಹ್ಮ ಹ್ಮ್ ಚಲೋ ಆಡ್ತರ್ತವಪಾ ಎಲ್ಲ ಆಡ್ಬಾರಡ್ದು ಈ ಯೋಜನೆ ಪೂರಾಖರಾಬ್ ಆಗ್ತಿಲ್ಲ ಅಂದ್ರ ಅೆ ತಲ್ಲಿಖರಬತ ಪೂರಾ
ಹ್ಮ್ ಪ
ರ ಅರ ಹೇಳ್ಬೇಕಪ್ಪ ನೀನ್ ಒಂದೇ ರೂಮ್ನ ಆಗ ಮತ್ತೆ ನೀನು ನಿಮ್ ದೋಸ್ತು ಎಲ್ಲಾ ಹೇಳ್ಬೇಕು
ಹಾ ಹ ಅಷ್ಟು ಹೇಳಿದ್ರೆ ಅಷ್ಟೇ ಆದ ಅವನ ಪೂರ ಮೆಂಟಲ ಅನ್ ಸೈಕೋ ಆದಂಗೆ ಕ ಎಲ್ಲಿ ಧಾರವಾಡಗೆರುೋ ಕರ್ಕೊಂಡು ಹೋಗ್ಬೇಕತ್ತ
ಪ ನಲ್ಲಾ ಅವನ್ಣ
ಹ್ಮ್ ಅವನೇ ನೋಡ ಸೈಕೋ ಅಂತ ಇದಾನನ್ ಹೆಸರು ಗ ಮತ್ತೆ ಸೈಕೋನ
ಇನ್ಸ್ಟಾಗ್ರಾಮ್ ನಲ್ಲಿ ಒಂದು ಸೈಕೋ ಅಂತ ಐಡಿ ಬಂದಿತ್ತು
ಹ್ಮ್ ಅವನನ ಅವಡ ಸೈಕ್ಳ ಆಂತ
ಹೌದಾ ಆಯ್ತಬಾ ನೀ ಫೋನ್ ಹಚ್ಚು ನನ್ಗ ಅದು ಪಬ್ಲಿಕ್ ಪಲೇಸ್ ಬಗ್ಗೆ ನಾ ಮಾತಾಡ ಮತ್ತೆ ಇದರ ಊಟ ಗೀಟ ಮಾಡಿ ಬರ್ತಿದಾರ
ಅಪ್ಪ